ಹೇಳ್ರಿ ಬಾಬರ್ರ ಏನಡ್ತ.
ಏನ್ ಹೇಳುದಲ್ರಿ ಏನ್ದ್ರಿ ಗತರಿ.
ಏನಲ್ಲ ಸುಮ್ ಕೂತಿದ್ದ ಎಲ್ಲೇ ಊರಾಗ.
ಹೌದ್ರೀ. ಊಟ ಹಾಗದ್ರ್ ದ ನಿಮ್ದ್ರಿ.
ಒಂದು ಆಗಲ್ ನೋಡ್ರಿ ಏನ್ ನಡದ್ರಿ.
ಚಲ ಅರಪ್ಪ.
ಆ. ಹಲೋ ಏ ಆರಾಮ ಹರ್ರಿ ನಾವವು. ನೀವ್ ಆರಾಮ ಇರಲ್ಲ.
ಇಲ್ಲೇ ಊರಾಗಿದ್ದೀವ್ರೀ ಇಲ್ಲೇ ಗುಡಿಗಲ್ಲಿ.
ಹೌದ್ರಿ ಸೌಣ ಉಂಟಿದರ ಅದಕಲ್ಲೆ.
ಗಾಳಿ ಸೌಂಡ್ ಆದ್ರೆ ಸ್ವಲ್ಪ.
ಹೌದ್ರೀ.
ಹ್ಮ್ ಗಾಳಿ ಹಾಕ ಬಾಳ ಗುಡ್ಲಕತಾರಲ್ಲಿ.
ಹೌದ್ರಿ. ಮತ್ತೇನ್ರ.
ಮತ್ತೇನ್ ಮಾಡಲ್ಲ ರೀ ಕುಂತಿದೀನಿ.
ಕೆಲ್ಸ ಅದ ಏನ್ ಮಾಡತರಿ. ಹ
ಏನ್ ಇಲ್ರಿರಿ ಸುಮ್ಮ್ನೆ ಇಲ್ದೆೇ ಹೊಲ್ಕ ಹೋಗಿದ್ದವಾಗಡೆ.
ಹ್ಮ.
ನಾಲ್ಕಯ ಬಂದೆ.
ಹೌದ ಮಂದಾಗ ಏನೇನರಿ.
ಹ ಅತ್ತಿ ಬಿತ್ತೇವ್ರಿ ತೊಗ್ರಿರಿ. ಚೂಳ ಅ ಮಕ್ಕ ಚೂಳ.
ಹಾ ಹ್ಮ್.
ಮತ್ತ ಇದು ಉದ್ದಿನ ಬೆಳಿರಿ.
ಹಾ.
ಶಂಕಾಯಿ.
ಹ್ಮ್ ಹ್ಮ್.
ಇಂತವೆಲ್ಲ ಬಿಿದ್ದವು ನೋಡ್ರಿ.
ಆ.
ಚಲೋ.
ಹ್ಮ್ ಸುಲುವೇ ಒಂದ್ ಬಿತ್ತವಿ ನೋಡ್ರಿ ಎಲ್ಲ ಬಿತ್ತವ್ರಿ ಏನ್ ಮಾಡ್ಬೇಕಕ್ ಮಳಿ ಬರ್ಲ ಇದು.
ವಿಶತ ತ
ಒಂದು್ ಹದ್ನೈದ್ ಆದ್ರೀ.
ಹೌದ್ರೀ.
ಹ್ಮ್ ನಿಂಬಲ್ಲಿ ಏನ್ ಬಿತ್ತಾರೆ.
ನಾವು ಆ ಇದ ಹತ್ತಿ ಇತ್ತೇರಿ.
ಹ್ಮ್.
ಬಾಯ ಮ ದಡರಿತ್ತುರಿ.
ಹ್ಮ.
ಮತ್ತನಂಗೆ ಅದು ತೊಗರಿ ಬಿದ್ದಾಗ ಮನ್ಸನ್ ಕೆಸ.
ಹ.
ಬ.
ಇ.
ಆಯ್ತ.
ಮತ್ತೆನ್ ಎಲ್ಲಿದ್ರಿ ಈಗ.
ಇಲ್ಲ ಮನೆ ಇದ್ದರ ಸ್ಲ್ ಕುಂತ ಮನೆ.
ಹ್ಮ್ ಬಿತ್ತರಿ ಮತ್ತೆ ಏನ ಮೊನ್ನ ಏನ ಅವರ್ಗೇನ ಅಂದ್ರಲ್ಲ.
ಹತ್ತೆ ಬಿತ್ತ ರ. ಮಳಿ ನಿನ್ ಮೊನ್ನಿ ಬಂದಿತ್ರಿ ಮಳಿ ಬಿತ್ತೀವರಿ
ಹಾ ದ ಹೇಳ ಬಿತ್
ಹಾ ರೀ
ಯದಲ್ಲ ಏಟಿತ್ರಿ
ಟ್ರಾಕ್ರರ್
ಟ್ರ್ಯಾಕ್ಟರ್ ಲಗ ಸಕರ ಭತರ
ಒಂದ್ ಹತ್ತು ಎಕರೆ ಬಿತ್ತವ್ ರಿ
ಹತ್ ಎಕ್ರಿ ಟ್ಯಾಕ್ಟರ್ ಏನ ಬಿತ್ ರರಿ
ಹ್ಮ ಮತ್ತತ್ ಎಕ್ರಿ ಬಿತ್ಬೇಕುದ್ರ ಟ್ರಾಕ್ಟರ್ ಬೇಕತ್ತಲ್ರಿ
ಹ್ಮ್
ಅದ ಸ ಯರು
ಉರ್ಸ್ ಬೇಕಿಳ್ರಿ
ಹ್ಮ
ಪೋರ್ಸ್ಬೇಕಕ್ಲ್ರೀ
ಉಡ್ಸ್ಬೇಕಂದ್ರೆ ಮತ್ತೆಲ್ಲಾಗ ಉಳ್ಸಿಲ್ರಿ
ಮತ್ತೇನ್ ಆಗಲ್ಲೇ ಈಗೇನ್ ಮಳಿ ಅವೊಂದ್ ವಾರ ಬರ್ತದ್ರೀ ಅದೆಲ್ಲ ಮಳಿ
ಎಲ್ಲಿ ಸುಲಭ ಆಂತಸಿದಿ ಕು ಬತೆ